ನಾಮ್ಯಾಮ. ಹಲೋ.
ನಮಸ್ಕಾರ
ನಮಸ್ತೆ ಯಾರು, ಮಾತಾಡ್ತಿರೋದು
ನಮ್ಮ್ ಹೆಸರು ಕೋಮಲ ಅಂತ ನಿಮ್ಮ್ ಹೆಸರು?
ನನ್ನ ಹೆತ್ರು ನಿಕಿತಾ ಅಂತ ಏನ್ ಸಮಾಚಾರ ಕಮಲ್ ಅವ್ರೇ.
ಹೇಳ್ಬೇಕು ರಿತಿಕವ್ರೆ ಏನ್ ಮಾಡ ಸುಮ್ಮ್ನೆ ಮೊಬೈಲ್ ನೋಡ್ಕೊತಾ ಇದ ದವಿ ದ್ವಿಷ್ಟತು.
ಇವತ್ತಿನ ದಿನಚರಿತೆಯ ಹೇಗಿತ್ತು.
ಏನಿಲ್ಲ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡ್ಕೊಕೊಂಡ್ವಿ ಈಗ ನಮ್ಗೆ ಸ್ವಲ್ಪ. ಮಲಗ್ ಬಿಟ್ಟಿದಿವಿ.
ಹ್ಮ್...
ಹ್ಮ...
ಮತ್ತೆ.
ಹಳ್ಬೇಕು ನೀವು. ಏ ನೀವೇನ್ ಮಾಡ್ತಿದ್ದೀರಾ.
ನಾ. ಪಲಕಯಾತ್ರೆ. ಎದ್ಬಿಟ್ಟು ಸ್ವಲ್ಪ. ಸ್ನಾನ ಮಾಡ್ಕೊಂಡೆ ಸ್ನಾನ ಮಾಡ್ಬಿಟ್ಟು ದೇವಸ್ಥಾನಕ್ ಹೋದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನಕ್ ಹೋಗ್ಬಿಟ್ಟು ಬಂದೆ ಸ್ವಲ್ಪ. ಸ್ನೇಹಿತರ ಜೊತೆಗ ಗಲಾಟೆ ಹರಟೆ ಹೊಡ್ಕೊಂಡ್ ಕೂತ್ಕೊಂಡೆ. ಹಾ ಹ. ಉಮೇನುಪ್. ನಾನು ಸ್ವಲ್ಪ ಬೇಗ ಎದ್ದೆ. ಏ ಇವತ್ತು ಹೊರಗಡೆ ಗಾಳಿ ತುಂಬಾ ಚೆನ್ನಾಗಿತ್ತುವತ್ತಾ
ಹೌದು
ಹ್ಮ್್ಮ್ ಹ್ಮ್ ಹ್ಮ್ ಹೌದು ಮತ್ತೆ ನಿಮಗೇ. ಇದ್ರೆ ಮನ್ಸು ಫ್ರೆಶ್ ಆಗುತ್ತೆ ಅಲ್ವಾ ಚಾ ಕುಡಿತೀರಾ ನೀವು ಕುದುಡಿದ್ರ
ಹಾ ಕುಡತವಿ ಚಾ ಕುಡವಿ ಇಲ್ಲಅಂದ್ರೆ ನಮ್ದು ಬೆಳೆ ಏನ ದಿನಾನೇ ಸ್ಟಾರ್ಟ್ ಆಗಲ್ಲ
ಹೌದಾ ಸತ್ಯ ನೋಡಿ ವಿಶೇಷವಾಗಿ ತಂ ನೀವು ಕಾಡಿದ್ರೆ ಇನ್ನುೂ ಚೆನ್ನಾಗಿರುತ್ತೆ ಚಾಕ್
ಹಾ ಅದುನು ತುಂಬಾ ಚೆನ್ನಾಗ್ ಅನ್ಸುತ್ತೆ. ಅದೆ ನಂಗೆ ಅನ್ಸಿದೆ.
ಹೌದಾ ನಿಮ್ಮ ಮನೆಯಲ್ಲಿ ಎಲ್ಲರೂ ಇದ ಎದ್ದಿದ್ದಾರಾ
ಹಾ ಹೇಗಿದ್ದಾರೆ
ಮತ್ತೆ ಅಪ್ಪ ಪತ್ರಿಕೆ ಓದುತ್ತಿದ್ದಾರ ನಿಮ್ಮದೂ
ಹ ಅಪ್ಪ ಪತ್ರಿಕೆ ಓದುತ್ತಿದ್ದಾರೆ ಅಮ್ಮ ಅಡಿಗೆ ಮಾಡುತ್ತಿದ್ದಾರೆ ತಂಗಿ ತಮ್ಮ. ಶಾಲೆೆಗ್ ಹೋಗ್ಲಿಕ್ ರೆಡಿ ಆಗ್ ಹಾರೆ
ಹೌದ ಹೌದಾ ನಮ್ಮ ಮನೇಲಿ ಕೂಡ ಬೆಳಗಿನಿಂದ ಕೆಲಸ ಶುರು ಆಗುತ್ತೆ ನಮ್ಮ ಅಮ್ಮಂದಿರಿಗೆ ಪಾಪ ವಿಶ್ರಾಂತಿ ಅನ್ನೋದೇ ಇರೋದಿಲ್ಲ ಅಲ್ವಾ
ಅಡುಗೆ ಮಾಡ್ಬೇಕು ಅದ್ರದ್ದೆಲ್ಲಾ ಕೆಲಸ ಇರುತ್ತೆ ತುಂಬಾನೇ ಕಷ್ಟ ಪಡ್ತಾರೆ
ಹೌದು ಇವತ್ತು ಉಪಹಾಹಾರ ಏನ್ ಮಾಡ ಅದೇ
ನವ ಶೇವಗೆಉಪ್ಪಿ ಉಪ್ಪೆಟ್ ಮಾಡಿದ್ವಿ ನೀವೇನ್ ಮಾಡಿದ್ರಿ
ನಾವು ಶೇವಗೆ ಉಪ್ಪಿಟ್ಟನ್ ಮಾಡಿದ ನಾವು ಇಡ್ಲಿ ಮತ್ತೆ ಸಾಂಬಾರ್ ಚಟ್ನಿ ತಿಂದ್ವಿ
ಹ್ಮ್ ಹ್ಮ್
ಉ ಮತ್ತೆ ಹೇಳಿ ಸಮಾಚಾರ
ಏನು ಇಲ್ಲ ನಮ್ದು ಸಮಚಾರ ಚರಾ
ಮತ್ತೆ ಹೇಳಿ
ನಮ್ದೆ ಏನಿದೆ ಹೇಳ್ಲಿಕ್ಕೆ ನೀವೇ ಹೇಳ್ಬೇಕು ನಿಮ್ದು ನಿಮ್ಮ್ ಮನಲ್ಲೆಲ್ಲ ಏನ್ ಮಾಡ್ತಿದ್ದಾರೆ, ೇ
ಇವಾಗೆ ನಾನ್ ದೋಸೆ ಮತ್ತೆ ಇಡ್ಲಿ ಚಟ್ನಿ ಸಾಂಬರ ತಿಂದೆ ನೋಡಿ ಮತ್ತೆ ಬೆಳಿಗ್ಗೆ ಹಸು ಬೇಗ ಬರು
ಏನು ನೀವು ದೋಸೆ ಮತ್ತು ದೋಸೆ ಇಡ್ಲಿ ಎರಡು ಒಂದೇ ಸರಿ ತಿತ್ತೀರಾ
ಅಂದ್ರೆ ಮನೆಯಲ್ಲಿ ಇವಾಗ ಹಿಟ್ಟು ಇರುತತ್ತೆ ನೋಡಿ ದೋಸೆ ಇಡ್ಲಿ ದೋಸೆಗೆ ಹಿಟ್ಟು ಇರುತ್ತೆ ನೋಡಿ ಇವತ್ತು ದೋಸೆ ಹಿಟ್ಟು ಇಂದ ನಮ್ನ ಮನೇಲಿ ಇಡ್ಲಿನೂ ಮಾಡ್ತಾರೆ ದೋಸೆನೂ ಮಾಡ್ತಾರೆ ಈ ತರ ಮಾಡ್ತಾರೆ
ಹಹ್ ಹಹ್ ಹಹ್
ಹಾ ಹಾ ಹಾ ಮತ್ತೆ
ಹೇಳಬೇಕು ನಾವು ನಮ ಬರುತ್ತೆ ಅದಾಕೆ ಎಲ್ಲಾ ಮಾಡ್ತೀವಿ ನಾವು
ಹೌದಾ
ಹು
ಮತ್ತೆ
ಏನ್ನುಇಲ್ಲ ನೀಕಿತಾ ತ್ತವ್ರೇ ಹೇಳ್ಬೇಕು
ನಮ್ಮಸ್ ಸ್ನೇಹಿತರು ಬಂದಿದ್ದರು ಸ್ವಲ್ಪ ಕೋಶ ಈ ನಾಳೆ ಪರೀಕ್ಷೆ ಪತ್ರಿಕೆ ಇರುತ್ತೆ ಅಲ್ವಾ ಅದನ್ನ ಹಾ ಹಾಕೊಂತಿದಾರೆ ಅದನ್ನ ಹಾತಾ ಇದ್ದೀನಿ
ಹ ಹಾ ಹೌದಾ
ಹೌದು ಮ
ಹ್ಮ್ ಹ್ಮ್
ಮತ್ತೆ
ಹೇಳ್ಬೇಕು ನಿಕಿತಾ ಅವರೇ ನೀವೇ.
ಮತ್ತೆ ನೀ ಮತ್ತೆ ಹೇಳಿ
ನೀವ್ ಹೇಳಿದ್ರೆ ನಾಾವವು ಕೇಳ್ತೀವಿ
ಹೌದಾ ಕೆಲವೊಮ್ಮೆ ಹ ನೀವು ಬೆಳಗ್ಗೆ ನಡಿಯಲು ಹೋಗ್ತೀರಾ
ಹಾ ಹೋಗ್ತೀವಿ
ಕೆಲಮ್ಮೆ ಹೋಗ್ತೀನಿ ನಾನು ಬೆಳಗಿನ ಗಾಳಿ ತುಂಬಾ ಚೆನ್ನಾಗಿರುತ್ತೆ ನಡೆಯೋದು ಮನಸ ಸಿಗೋ ಆರೋಗ್ಯಕ್ಕೆ ಒಳ್ಳದಲ್ವಾ
ಹ
ಹ್ಮ್ ನಾನ್ ನಾನು ಕೆಲವೊಮ್ಮೆ ಮನೆಯ ಮೇಲ್ಗಡಿ ಹೋಗಿ ಸೂರ್ಯೋದನ್ನ ನೋಡುತ್ತೇನೆ ನೀವು ನೋಡುತ್ತೀರಾ ಸೂರ್ಯ.
ಹಾ ನಾವು ಸಂಜೆ ಟೈಮ್ ನೋಡ್ತೀವಿ ನಮಗೆ ಸೂರ್ಯ ಮುಳುಗೋದು ಇಷ್ಟತ್ ತುಂಬಾನೇ ಕ್ಕೆೆ ಸಂಜೆ ಟೈಮ್ ನೋಡ್ತೀವಿ
ಹೌದಾ ಅದು ಚ ಅದು ತುಂಬಾ ಚೆನ್ನಾಗಿರುತ್ತೆ ಆಕಾಶದ ಬಣ್ಣ ನಿಧ ನಿಧಾನವಾಗಿ ಬದಲಾಗೋದು ನೋಡಕ್ ನೋಡೋದೇ ಇಷ್ಟ ನಂಗೆ ಆ ಶಲ ಆಕಾಶ ಬರಣಣ ಎಷ್ಟು ಚೆನ್ನ ಹಾಗೆ ಇ ಆಗುತ್ತೆ ಅಲ್ವಾ
ತುಂಬಾನೇ ಚೆನ್ನಾಗ್ ಅನ್ಸುತ್ತಪ್ಪ ನಂಗಂತು ತುಂಬಾನೇ ಇಷ್ಟ
ಸಮಯ ಸಮಯ ಬೆಳಗ್ಗೆ ಸಮಯ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡುತ್ತದೆ ನೀವು ಬೆಳಿಗ್ಗೆ ಹಾಡು ಕೇಳ್ತೀರಾ
ಹಾ ಕೇಳ್ತೀವಿ ಹಾಡ ಅಂದ್ರೆ ನಮಗ್ ತುಂಬಾನೇ ಇಷ್ಟ ಹೌದ ನೀವ್ ಕೇಳ್ ಇರಾಡು
ಹೌದು ಮೃತವಾದ ಹಾಡುಗಳು ದಿನ ಕೇಳ್ತೀನಿ ದಿನ ಚೆನ್ನಾಗಿರುತ್ತೆ ಮತ್ತೆ ದಿನಾ ಚೆನ್ನಾಗಿ ಶುರು ಆಗುತ್ತದೆ ಹಾಡು ಕೇಳೋುದ್ರಿಂದ ಮತ್ತೆ ಬೆಳಗ್ಗೆ ಶಾಂತಿ ಮಿತವಾಗಿದ್ದರೆ ದಿನವೂ ಶಾಂತವಾಗಿರುತ್ತದೆ ಅನ್ಸುತ್ತೆ ತ್ತದೇ ಹಾಗೆ ಹೇಗ ಅನ್ಸುತ್ತೆ
ತುಂಬಾನೇ ನಮ್ಗೆ ಹಳ್ಳಿ ಇದಲ್ಲಿ ಎಲ್ಲ ತುಂಬಾ ಬೆಳಿಗ್ಗೆನೆ ಪ್ರಾ ಪಕ್ಷಿಗಳದೆಲ್ಲ ಅದು ಹುಂ ದು ದು ಶಬ್ದ ತುಂಬರ್ತಿದೆ
ಈವಾಗ
ಹಾ ಈಗ ಬನ್ನಿ
ಮತ್ತೆ ನೀವು ನಿಮ್ಗೆ ಹಳ್ಳಿ ಜೀವನ ಇಷ್ಟಾನ
ಮನೆ ಇಷ್ಟ ನಿಮ್ಗೆ
ನಮಗೂ ಇಷ್ಟ ಹಳ್ಳಿ ಜೀವನ ಹೇಗೆ ಹೇಗೆ ಹೇಗ್ ಇದು ಮಾಡಿದ್ರಿ ನೀವ್ ಅನುಭವ್ಸಿದ್ರಿ ಹಳ್ಳಿ ಜೀವನ ಯಾವಾಗಾದ್ರೂ ನೀಮ್ ಅಜ್ಜೆ ಮನೆಾಗ ಹೋಗಿದ್ದೀರಾ
ಹಾ ನಮ್ಮ್ ಅಜ್ಜಿ ಮನೆಗೆ ಈಗ ಬೇಸಿಗೆ ರಜ ಬಂದವಾಗೆಲ್ಲ ಹೋಗ್ತೀವಿ
ಹೇಗಿರುತ್ತೆ ನಿಮ್ಮ ಅಜ್ಜಿ ಮನೆ ಹೇಗಿದೆ ಎಕ್ಸ್ಪ್ ಇದು ಹೇಳಿ ಸ್ವಲ್ಪ ವಿವರಿಸಿ
ಹ್ಮ್ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಸ್ನೇಹಿತರ ಜೊತೆಗೆ ಆಟ ಆಡ್ತೀವಿ ಮಾತುಕತೆ ನಡೆ ಯಿವ್ವಿ ಅಜ್ಜಿತ್ ತಾತ ಜೊತೆ ಎಲ್ಲ ಸಮಯವನ್ನ ಕಳಿತೀವಿ ಅವರು ನಮಗೆ ಹಳೆಯ ಕಾಲದ ಕಥೆಗಳನ್ನ ಹೇಳಿದ್ದಾರೆ ತುಂಬಾ
ಹೌದಾ ಹೌದಾ ಮತ್ತೆ ಹ
ಹೆ ಹೇಳ್ಬೇಕು ನೀವೇ.
ಹೌದಾ ನಮ್ದ ಏನಿಲ್ಲ ನೋಡಿ ಮತ್ತೆ ಹೆಂಗಿದ್ದೀರಾ ಮಾವಾ. ಮತ್ತೆ ನೀವೇನ್ ಮಾಡ್ತೀರಾ ಹೇಳಿ ನೀವು ಹೇಳಿ ನೀವು ಕಾಲ್ ಮಾಡ್ತಿರೋದು.
ಹಾ--. ನೀವು ಅಜ್ಜಿ ಮನೆಗ್ ಹೋಗಿಲ್ವಾ
ಹೋಗಿದ್ದೀನಿ ಇವತ್ತು ಏನಾದ್ರು ಯೋಜನೆ ಹಾಕಿದೀರಾ
ಹ್ಮ್ ಯೋಜನೆ ಹಾ ಓದ್ಕೋಬೇಕು ಓದ್ಕೋಬೇಕು ನಮ್ಗೆ ಪರೀಕ್ಷೆಗಳಿವೆ.
ಹೌದಾ--.
ಹುಂ--.
ಮತ್ತೆ ಏನ್ ಓದ ಬೇಕು ಅಂತಿದ್ದೀರಾ ಏನ್ ಯೋಚನೆ ಹಾಕ್ಕಿದೀರಾ ಇವತ್ತಿನ ದಿನ ಏನ್ ಮಾಡ್ಬೇಕು ಅಂದಕೊಂಡಿದ್ದೀರಾ
ಇವತ್ತಿನ ದಿನ ತುಂಬಾ ಚೆನ್ನಾಗಿ ಓದ್ಬೇಕು ಸ್ವಲ್ಪಾದ್ರೂ ಓದಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ವಿ--.
ಹೌದು ಮೊದ್ಲು ಫೋನ್ ನೋಡ್ತೀವಿ ನಂತರ ಸಮಯ ಹೋಗ್ಬಿಡುತ್ತೆ. ಹೊ ಸಮಯ ಹೋಗಿದ್ದೆ ಗೊತ್ತ--. ತಗದ್ನಾ ಅಲ್ವಾ
ಆಗಲ್ಲ ಒಂದ್ ಐದ್ ನಿಮಿಷ ಓದ್ತೀವಿ ಮತ್ತೆ .
ಹ್ಮ್ ಒಂದು ವಿಡಿಯೋ ನೋಡಕ್ಕೆ--. ಕೆ ಹೋಗಿ ಅರ್ಧ ಗಂಟೆ ಕಳಿಯುತ್ತದೆ ಮತ್ತೆ ಹೇಳ್. ನಂತರ ಇವತ್ತು ಬೇಗ ಶುರು ಮಾಡ್ಬೇಕು ಒಂದ್ ಪ್ಲಾನ್ ಹೋಗಿ ಹೋಗಿ ಬಿಡರುತ್ತೆ ಬಿಡುರತ್ತೆ. ಅಲ್ವಾ
ಹಾ ಸತ್ಯನೇ ಅ--.
ಮತ್ತೆ ಅಮ್ಮ ಮೂರ್ ಬಾರಿ ಕರೆದಿದ್ರು ಕೇಳ್ಸಲ್ವಾ. ಅಮ್ಮ ಮತ್ತೆ ನಮ್ಮನ್ನ ಬಯಲಿ. ಅ ಇದೇ ತರ ಎಲ್ರು ವಿದ್ಯಾರ್ಥಿ ಜೀವನ ಆದ್ರನೆ ಹೀಗೆ ಇರ್ತೇರಿ.
ಹಾ ಎಲ್ಲರೂ ಹಾಗೆ--. ದೇ ಮೊಬೈಲ್ ಒಂದು ಕೈಯಲ್ಲಿ--. ಇದ್ರೆ ಏನು ಬೇಡ ಸುಮ್ಮನೆ
ಹುಂ. ಹ್ಮ್ ಎಲ್ಲಾ ಅಭ್ಯಾಸ--. ತಗೋಳಿ ಎಂದಿಗೂ ಬದಲಾಗೋದಿಲ್ಲ. ಅಲ್ವಾ ನಿಮ್ಗೆ ಬೆಳಿಗ್ಗೆ ಸಮಯ ಇಷ್ಟನಾ ರಾತ್ರಿ ಸಮಯ ಇಷ್ಟನಾ.
ನಮ್ಗೆ ಎರಡನೇ ಇಷ್ಟ. ಹ್ಮ
ಹೌದಾ ಸರಿಯಾಗಿ ಹೇಳ್ತಿದ್ರಿ.
ಹ್ಮ್್ಮ
ನಡತೇನೆ ಹೇಳಿ ಸಮಾಚಾರ
ಹೇಳ್ಬೇಕು ಹಾಕ್ಕ ನೀವೆ ನಿಮ್ಗೆ ಯಾವ ಸಮಯ ಇಷ್ಟ ಬೆಳಿಗ್ಗೆ ಸಮಯ ಇಷ್ಟನಾ ರಾತ್ರಿ ಸಮಯ ಇಷ್ಟನಾ
ಕೆಲವೊಮ್ಮೆ ಬೆಳೆಗೆ ಹೊಸ ಆರಂಭ ಅನ್ನೋ ಭಾವನೆ ಬರುತ್ತದೆ ಮತ್ತೆ ರಾತ್ ಸಮಯನು ಇಷ್ಟತಾನೆ ಜಾಸ್ತಿ ಅಂದ್ರೆ ರಾತ್ರಿ ಸಮಯ ಇಷ್ಟ ಯಾಕಂದ್ರೆ ರಾತ್ರಿ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ತಂಪಾದ ಗಾಳಿ ಇರುತ್ತ ಮತ್ತೇ ಈ ಶಬ್ದ ಇರಲ್ಲ ಮತ್ತೆ ಸಾಂಗ್ ಈ ಹಾಡು ಕೇಳೋದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಮತ್ತೆ ತಂಪದ ಗಾಳಿ ಬೀಸುತ್ತೆ ಹಿಂಗ ಚೆನ್ನಾಗಿರುತ್ತೆ ಹಿಂಗ ರೋಡ್ ಮೇಲೆ ಖಾಲಿ ರೋಡ್ ಮೇಲೆಡ್ರ ಓಡಾಡ್ಕೊಂಡು ನೋಡ್ಕೊಂಡು ಮಾಡದು
ಹಾ ಅದೆಲ್ಲ ತು ತುಂಬಾನೇ ಚೆನ್ನಾಗ ಹ ಹ ಸರಿ ನಿಮ್ಮ ಜೊತೆ ಮಾತಾಡಿದಿ ತುಂಬಾ ಧನ್ಯವಾದಗಳು ತುಂಬಾ ಇಷ್ಟವಾಯಿತು ಮತ್ತೆ ಕರೆ ಮಾಡ
ತುಂಬಾ ಇಷ್ಟವಾಯ್ತು ನಿಮ್ಮ ಜೊತೆ ಮಾತಾಡಿರುೋದು
ಹಾ